ಹಲ್ಲೋ. ಎಮ ಎಮ .
ನನ್ ಕಡೆ .
ಹೊಯ್ .
ಹಾ . ಗುಂಡ್ಯಾ ಗುಂಡ್ಯ.
ಗುಂಡೆ .
ಹಾ. ಬಲಾ ಮಾತಾಡ್ತೀಯಾ.
ಮಾತಾಡು ಹಲ್ಲೋ ಏನ್ಮಾಡಕತಿ. ನಮ್ದ ಸಿಂಚೊಳ್ಳೆ.
ಸಿಂಚೋಳ್ಳೆ ಎಲ್ಲಿ ಬರ್ತ್
ಇದು ಹುಣ್ಣಷಿ ತಾಲೂಕು.
ಹಲೋ.
ಹ.
ನಂದು ಇಲ್ಲಿ ಯತಿಗಿರಿ ನಮ್ದು ಹಲೋ.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
ಎಷ್ಟ್ನೇ ಕ್ಲಾಸು ಸಿಕ್ತ್ಸ್ತಾ ಹಾ.
ಹಾ ನೀನ್ ಹೆಸರೇನು.
ನನ್ ಹೆಸರು ಕರೆಪ್ಪ ಅಂತ ಹ್ಮ್ ನಿನ್ ಹೆಸರು.
ನನ್ ಹೆಸರು ದೇವರಾಜ್ ನಮ್ದು ಶ. ಸೆಕೆಂಡ್ ಪಿಯುಸಿ.
ಸೆಕೆಂಡ್ ಪಿಯುಸ್ಯ
ಹಾ ಹಾ ಊಟ್.
ಊಟ ಆಗೈತಿ ನಿಂದು.
ನಮ್ದಪ್ಪಾ ಏನ್ ಮಾಡಿದ್ರಿ. ಏನ್ ಮಾಡಿದ್ರಿ.
ಏನ್ ಲೇ ಇಲ್ಲಿ ಮುಂಜಾಲೆ ಇದಿದ್ರ ಮೆಂತ್ಯಪಲ್ಯ ಅಂತ ಬರ್ಲ್ಲ. ಹ್ಮ ಮೆಂತ್ಯಪಲ್ಯ ಮಾಡಿದ್ದೇವು ನೀವು.
ನಾವು ಚೋಳಕೈ ಪಲ್ಯ ಬರ್ಲ. ಚೌಳಿಕಾಯಿ ಪಲ್ಯ ಅದು ಮಾಡಿದ್ದವಿ.
ಹಾ ಹಾ ಅದನ್ನ.
ಹ್ಮ್ ಹ್ಮ್.
ಹ್ಮ ಹ್ಮ.
ಮತ್ತೇನೂ ನಡ್ದ.
ಮತ್ತೆನು ಇಲ್ಲ ನೋಡಪ ಇಲ್ಲೇ ಸುಮ್ಮ್ ಹೊರ್ಗಡೆ ಇದ್ಯಾ.
ಹೊಲ.
ಹೊಲಾ ಈ ಎರಡು ಐದ್ ಎಕರೆ ಇದೆ ನಿಮ್ದ.
ನಮ್ದ ನಾಕ್ ಎಕ್ರೆ.
ಹ್ಮ್. ಹೌದಾ. ಹೌದಾ ಯಾರು ಮಾಡ್ತಾರ ಅದು ಹೊಲ್ಲ.
ನಾವು ನಮ್ಮಪ್ಪ. ಹ್ಮ್, ನಿಮ್ ಪಪ್ಪನ ಹೆಸರ ಏನ್?.
ನಮ್ಮ ಪಪ್ಪನ ಹೆಸರು ಮುದ್ಕಪ್ಪ ಅಂತ.
ನಮ್ಮ ಅಪ್ಪನ ಹೆಸರ ಹೆಂಕ ರೆಡ್ಡಿ ಹೊಸಮನಿ ಅಂತ.
ಹಾ ಹೊಲ ಎಷ್ಟು ಎಕರೆ ಐತಿ ನಿಮ್ದು.?
ನಾಲ್ಕ ಎಕರೆ. ಯಾರ ಹಬ್ಬಕ್ಕ ಒಂದ ಗಬ್ಬಿದ್ದ ಮರಿ ಅಂತಾರಲಾ?
ಹಾ ಹಂಗೆ ಅಂತಾರ.
ಹಾ.
ಹಂಗೆ ಅಂತಾರ. ಹಲೋ!.
ಹಲೋ ಹೇಳ್ಣ?.
ಮತ್ತೆನು ನಿಮ್ಮಲ್ಲಿ ಆಟ ಗಿಟ ಆಡಲ್ವಾ?.
ಆಡ್ಬೇಕ ಬ್ರೋ ನೀ ಫೋನ್ ಮಾಡಿದಲ್ಲ ಆಡಕತ್ತಿವಿ.
ಹಾ.
ಯಾರದು ಬ್ರೋ ಅದು ಫೋನ್?
ಇದು ನಮ್ ದೋಸ್ತಂದು.
ದೋಸ್ತನ ಹೆಸರು?
ಭೀರಲಿಂಗ.
ಹ ಹ ನೈನ್ ಥ ಅನ ನೋಡ್.
ಹಾ.
ಯಾರ ಬರಕತ್ತಾರಲ್, ಯಾರ ಬರಕತ್ತಾರಲ?
ಅವರು ನಮ್ಮ ದೋಸ್ತರು.
ಮಾತಾಡಾಕ?
ಹಲೋ, ಯಾವೂರ ತಮ್ಮ?
ನಮ್ದ ಬೂದರು ಅಣ ನಿಮ್ದ?
ನಮ್ದು ಇಲ್ಲಿ ಯಾದಗಿರಿ.
ಏನ್ ಮಾಡ್ತೀರಿ ಅಣ್ಣ ಕೆಲ್ಸ?
ಕೆಲಸ ಏನಿಲ್ಲಪ್ಪ ಕಾಲೇಜ್.
ಕಾಲೇಜ್ ಅಣ್ಣ? ಹ್ಮ್ . ಏನ್ ಹೊಲ ಮಾಡ್ತೀರ ಅಣ್ಣ? ಏನು ? ಏನು ಅಣ್ಣ? ಏನ್ ಬಿತ್ತಿರ ಅಣ್ಣ ಹೊಲದಾಗ?
ಹೊಲ್ದಾಗ ನಾವ ಈಗ ತೊಗರಿ. ಹಾ ತೊಗರಿ, ಹತ್ತಿ ಅದು. ಹಾ.
ಅಣ್ಣ ತಮ್ಮರು ಎಷ್ಟು ಮಂದಿ ಅಣ್ಣ ನೀವು?
ನಾವ ಇಬ್ಬರು, ಮೂವರು ಇದೀವಿ.
ಹಾ.
ಒಬ್ಬಕಿ ಅಕ್ಕ, ಇಬ್ಬರು ಗಂಡ ಮಕ್ಕಳು.
ಹೌದಾ ಅಣ್ಣ, ನಾವ್ ಮೂವರ ಇದೀವಿ. ಯಾವ ಕಾಲೇಜ್ ಹೋಗ್ತೀರಾ?
ನಾವು ಗೋಕುಲ್ ಕಾಲೇಜ್ ಅಂತ.
ಎಲ್ಲಿ ಬರ್ತದ ಅಣ್ಣ?
ಶಾಪುರ.
ಶಾಪುರ ಅಣ್ಣ?
ನಾವು ಇಲ್ಲಿ ಬೂದ್ನೂರಲ್ಲಿ ಅಣ್ಣ.
ಎಷ್ಟೇನಾ ಕ್ಲಾಸ್? ಎಂಟರಿಂದ ಟೆಂಥ್ ಓದಿದೆ ನಿಮ್ಮೂರಲ್ಲಿ.
ಇಲ್ಲ ಅಣ್ಣ ಅಲ್ಲಿ ಇನ್ನೊಂದ್ ದೂರ ಐತಿ ಚಾಮನಾಳ ಅಂತ ಅಲ್ಲಿ ಹೋಗ್ಬೇಕು.
ಹ್ಮ ಹ ಮುಂದೆ ಮ ಟೆಂತ್ ಮುಂದೆ ಅದ ಶಾಪರ್ ಹಂಗ್ ಹಬೇಕು
ಹ್ಮ
ಹಾ ಅದೇ ಬಸ್ಸ ಅದತ್ತು ಅನುಕೂಲ ಇದೆಯಲ್ಲ ನಿಮ್ಮ ಊರಿಗೆ
ಹಾ ಐದಣ ಯಾವ ನಂದ್ಸಲ ಬರುತ್ತೆ
ಮುಂಜೆ ಬಂದ್ರೆ ಸಂಜೆಕೆ ಸಂಜೆಕ್ ಬಂದ್ರೆ ಅದನ್ನ ಇಲ್ಲಾನ ಭಾವ ಪಸ್ಥತಿ ಆಐಿತ ಪನೆ ಮರ್ದ ಹ ಮಂಜಲ್ ಬಂದ್ರೆ ಇಲ್ಕ್ ಇಲ್ಕ್ ಸಂಜೆಕ್ ಬರ್ತ್ ಬಸ್
ಹ್ಮ್ ಊಟಾ
ಊಟ ಆಗೈತಿ ಪ ನಿಂದು
ನಮ್ದನ ಆಯ್ತಣ್ಣ
ಹ ಮತ್ತೆ ಸ್ಕೂಲಲ್ಲಿ ಯಾವ್ದು ಚೆನ್ನಾಗಿರ್ತಾರ ಪಾಠ
ಹ್ಮ ಚಣ ಇರತ್ತು
ಅದೇ ಏನಮ್ಮ ಸ್ಕೂಲ್ಲಸ ಸೋರಕ್ ಆಗಿದ ಹಂಗಿಂಗ ಅಂತ ಹೌದಾ
ೆ ಮಳಿ ಬಂದ್ರೆ
ಹಾ ಈಗ ಅದೆಲ್ಲಾ ವ್ಯವಸ್ತಿಗಷ್ಟ ಮಾಡಿದ್ರ ಎಲ್ಲ ಏನ
ಏನ ಯಾರ ಬಂದುಇನ್ನೊಂದು ಸ್ಕೂಲ್ ಕಟ್ತಾರ ಏನ್ ಮಾಡ್ತಾರೆ ಗೊತ್ತಿಲ್ಲ
ಕಟ್ಸ್ಬೇಕಕ್ ಮಳೆ ಗಿಡ ಬಂದ್ರೆ ತೊಂದ್ರೆ ಐತ್ಪಾ ಇಲ್ಲ ಹಾ ನೀವೊಂದ ಸ್ವಲ್ಪ ಹೇಳಿದೆ ಅಂದ್ರೆ ಕಡ್ತಾರ ಹಂಗಾದರು ಹಾ ಸ್ವಲ್ಪ ಮ್ಯಾಗಲಿಂದ ಪಂಚಾಯಿತಿ ಅಂತಿಲ್ಲ ಕಕ್ಸ್ಗಿರ ಹಂಗ ಅಂದ ಆ ಕಡೆ ಬರ್ತ
ಹ ್ಮ ಇಂದ್ರ ಯರೋ ಪಣ
ಕಟ್ ಮಾಡಿ ಫೋನ್ ಕಟ್ ಮಾಡಿ ಅವ್ರದು
ಹಾ ಕಟ್ ಮಾಡ್ರಿ ಯಾರು ಅಂಬ್ಲಾಷ್ ಅಂತೆ ಯಾರು ಅಂಬರೀಷ್ ಅಂತೆ ಫೋನ್ ಹಚ್ಚಿದು
ಹಾ
ಏನ್ ಆಪ್ರೇಷನ್ ಅಂತ ಅದಕ್ಕೆ ಕಟ್ ಮಾಡಿದೆ
ಹಾ ಹ
ಹಾ
ನಿಮ್ಮ್ ಸ್ಕೂಲಲ್ಲಿ ಎಲ್ಲಾರೂ ಚೆನ್ನಾಗಿತ್ತರ್ ಪಾಠ ಆಗಿಟಾ
ಹಾ ಚೆನ್ನಾಗ ಅಲ್ದ ಅಣ್ಣ
ಎಲ್ಲಿ ನಿಮರ್ತಜಿ ಅವರು ಎಲ್ಲಿಪ್ಪಾ ಅಂದೆ
ನಮ್ಮ ಮಣ್ಣಾರಲ್ಲಿ ಇದಕ್ ಹೋಗಿದರ ಣಾ
ಹ್ಮ ಕ್ರಿಕೆಟ್ ಅದ ಹ್ಮ ಕ್ರಿಕೆಟ್ ಅ ಆಡಲ್ವಾ
ಆರ್ತಿ ಹಣ ಕ್ರಿಕೆಟೆಲ್ಲ
ಹಾ
ಕ್ರಿಕೆಟ್ ವಾಲಿಬಾಲ್ ಎಲ್ಲ ಆಡ್ತೀವಿ
ಹ ವಾಲಿಬಾಲ್ ನಡ್ತಿ ಹಂಗಾದ್ರೆ
ಹ್ಮಾ
ಹೋಗಳಿ ಮಟ್ಲ ಅದಕ್ಕ ಕಾರ್ಕೊಂಡ ಹಗಲ್ವಾ
ಇಲ್ಲ ನಾ ಹೋದರ್ಷ ಕರ್ಗೊಂಡ್ ಹೋಗಿದ್ರೆ ನಾನನ್ ಹೋಗಿದ್ದಿಲ್ಲಾ
ಹಾ ಹ ಹೌದಾ ಅಂದ್ರೆ ಜಾಸ್ತಿ ಅಂದ್ರೆ ವಾಲಿಬಾಲ್ ಗೆತ್ತೇ ನಿಮಂಬಲ್ಲಿ ಹ್ಮ ಅದ ವಾಲಿಬಾಲ್ ಮತ್ತೆ ಯಾವ್ದ ಆಡ್ ಸರ ಆಟ ಗಿಟ
ಹ ಅಡ್ಸತರ ರಣ ಕಬಡ್ಡಿ ಕೋ ಕೋ
ಹಾ ಜಾಸ್ತಿ ಅ ಅಂದ್ರೆ ಏನ್ ಆಡ್ತರಾ ನೀವು ಖೋ ಕ ಖೋಖೋನಾ ಕಬಡ್ಡಿಯ
ಏನಣ ಬರೀ ವಾಲಿಬಾಲ್ ಆಡ್ತಾರ ಇವಾಗ ಸ್ಪೋರ್ಟ್ಸ್ ಅವಾಗ ಏನ್ ಮಾಡ್ತರ್ ಗೊತ್ತಿಲ್ಲ
ಹಾ ಪೋರ್ಸನೆ ಹಂಗಾದ್ರೆ ನೀವು ಭಾಗವಹಿಸಂಗ ಆಯ್ತಾ
ಹಾ
ಹ ಹಾ ಹ ಟೆಂತ್ ದವರ್ನ ನ ಎಟ್ ರ್ದವರ್ನ ಆಡಂಗ ಐತೆ ನವು
ಏನ ಅವನ್ ಗೊತ್ತಿಲ್ಲ ನ
ಸವೆಂತ್ ಆರ್ನದು ಅವರು ಅದ್ದಾರ
ಹಾ
ಏನ ಣಾ
ಹಂಗಾದ್ರ ಆಗ್ಬೋದುಪ್ಪ ಆಡಕಂದ
ಹ್
ನೀವು ಹಂಗ ಆಡ್ತೀರಾ
ಏನಾದ್ರ ಗೊತ್ತಿಲ್ಲ ಕರ್ಕೊಂಡ್ ಹೋದ್ರೆ ಆಡ್ತಿ ಇಲ್ಲ ಅಂದ್ರ ಆ
ಹ್ಮ ಜಾಸ್ತಿ ಕ್ರಿಕೆಟ್ ಇಗಂತ ಬ್ಯಾಚ್ಗೆ ಬಂದ್ರೆ ಕ್ರಿಕೆಟ್ ಅಲ್ಲ
ಹಾ ನಿಮ್ ಹೊಲ ಎಲ್ಲ ಬಿತ್ತಾರಗ ಆಡಕ್ ಆಗಲ್ಲಲ್
ಹಾ ಹೌದು ಸ್ಕೂಲಲ್ಲಿ ಆಡಿದ್ರೆ ಆಡ್ಬೇಕು ಇಲ್ಲಾಂದ್ರೆ ಸುಮ್ನೆ ಆಯ್ತು
ಹಾ ಹುಡ್ಗರು ಗುಡ ಸುಮ್ ಮಾಡ್ತವಾನ ಮನೊಬ
ಸುಮ್ ಮನ್ಸ್ ಬರ್ಲಾ ಅದಕ್ಕೆ ಅವರ ಹಸುಕ ಚಾಡಕ್ ಆ ಈಗಂತ್ರಾ ಹೊಲಗೆಲ್ಲ ಎಲ್ಲ ಬಿತ್ತಿದಾರ ಈಗ
ನಾವು ಬೆಂಗ್ಗಳೂರ್ಲ್ತಣ ಹೊಲ ಬಿತ್ತ ನಾವು
ಹ್ಮ ಬೆಂಗ್ಗಳೂರಲ್ಲಿ ಇರ್ತೀರಾ
ಹ್ಮಾ
ಕೆಲಸ
ಕೆನಸ ಸ್ಕನ್ ಹ
ಸುಮನ ಹೊರಗಡೆ ಹ ಹೌದಾ
ಹ್ಮ
ಹಾ ಮತ್ತೇನ್ ಮಾಡಕ್ಂ ನಿಮ್ ಅದದ್ರ ಮುರ್ತುಜಿ ಅವ್ರ ಎಲ್ಲಾ ಗೇಮ್ ಆಡ್ತಾರ ಈಗ ಬಿಟ್ಟಿದಾರ
ಗೇಮ್ ಅವ್ರ ಫೋನ್ ಇಲ್ಲ ಮುರ್್ದೋಗಿದ್ದ ಗೇಮ್ಗೆ ಮಾಡಲ್ಲ ಸುಮ್ಮ್ನೆ ಇ ಆಡ್ತಾರೆ ಅಷ್ಟೇ
ಏನ ತೋದನ ಅಂತ ಅನ್ನಕಂತಿ ನೆಕ್ಸ್ಟ್ ಮತ್ ನೆಕ್ಸ್ಟ್ ತಿಂಲ್ಲಿ
ಹ
ಹೌದಾ ನೆಕ್ಸ್ಟ್ ಮಂತ್ ಅಲ್ಲಿ ಹೋತ್ನಂತನ ಕುನನ್ ಹತ್ ತೋತನೆ ನಂದೆ
ಏನಾದ್ರನುೂ ಗೊತ್ತಿಲ್ಲ ಐಫೋನ್ ತೋದ ನಂತಾನ ಏನನಾದ್ರೂ ಗೊತ್ತಿಲ್ಲ
ಹ ಹ ಇಪ್ಪ ನಾ ಅಂದ್ರೆ ಜಾಸ್ತಿ ಇದಂಗ ಒಂದ ಬಲ್ಲ ಅಮೌಂಟ್
ಅಮೌಂಟ್ ನೋಕ್ರ ಇದದೆ ಅಣ್ಣ ಏನ್ ಮಾಡ್ತಾರೆ
ಹಾ ನೌಕರಿ ಏನಿದೆ ಅದಮ್ಮ
ನೀಲ್ ಬಿಡ್ತಾರಣ್ಣ
ಹಾ ಹಂಗಾದ್ರೆ ಸರ್ಕಾರಿ ಲೈಸೆನ್ ಜಾಸ್ತಿ ಬಂದ್ರರು ಬರ್ಬೋದು
ಹಾ ತಿೆಗ್ಳಿಗೆ ಪ್ರೋತ್ಸಾರ ಬರ್ತಾವ
ತಿಂ ಇಪ್ಪತ್ತು ಹಾ ಪಾಡಲ್ಲ ನಿಮ ಕೊಡಿ ಎಲ್ಲ ಅವರು ಸ್ಕೂಲ್ ಕಾಲೇಜ್ಗೆ ಹೋದಕ ಹೋಗಲ್ವಾ
ತು ಮನರಿತ
ಹ್ಮ್ ಅವ್ರ ತಮ್ಮ ಅವ್ರು ಓದ್ತಿರ್ಬೇಕು
ಸಮ್ಮಾನಾಗಲ್ಲಣ ಅವನು ಸುಮ್ಮಿ ಅವನೆಯೆಯಲ್ಲಿ ತಿಗಲ್ಲ ಸ್ಕೂಲಲ್ಲಿ ಹುಡ್ಗರು ಹೋಗ ಸ್ಕೂಲ್ ಬಾಂದ್ರೆ ಅಳ್ತಾನ ಮನೇಲಿ ಕುಂಟು
ಹ ಹಾ
ಸ್ಕೂಲ್ ಬಾಂದಂತ ಕದ್ರೆ ಬಾಗ ಇಲಾಕಂಗ ಮನೆಗ್ ಕುಂದ್ಬಿಡ್ತ ನು
ಹಾ ಹೌದ ಅಷ್ಟೇ ಮಾಡ್ತ ನಾನು
ಹ್ಮ
ಹಾ ಹಾ
ಹೆಸೂರವ್ರು ಬಂದ್ರೆ ನಾನು ಸ್ೂಲ್ ಬಾಲಕಿ
ಹಾ ಅವ್ರ ತಮ್ಮನಂಗೆ ಇದ್ದೇನಲ್ಲಾ
ಹಾ ಅಂಜದಾನೆ ಮೊನ್ನೆ ಸರ್ ಇದಕ್ಕೆೇಳಿದ್ರು ಶಾಲಿಗೆಕ ಬರಲ್ಲ ಅಂತ
ಹಾ
ನಾನ್ ಸಾಲಕ್ ಬರೋ ನಂದ ತಸ ಕೊಡ್ರಿ ಅಂತ ಹೇಳ್ತೇನೆ ಸಾರಿಗೆ
ಹ್ಮ ಸರ್ ಏನಂದ್ರ
ಹಂಗೆ ಅಲ್ಲ ಕೊಡಕ್ ಆಗಲ್ಲ ಐದೊಂದ್ ವರ್ಷ ಓದ್ಬೇಕಂತ ಅವ್ರ ಅಂತಾರೆ ಇಲ್ಲ ನನ್ ಟಿಸ ಕೊಟ್ಟುಬಡ ಬರಲ್ಲ ಸ್ಕೂಲ್
ಸ್ಕೂಲ್ಗೆ ಬು ಅಂದ್ರೆ ಮನೆಯಲ್ಲೇ ಇರ್ತಾನೆ ಅವನು
ಹಾ
ಮನೆಯಲ್ಲಿ ಬಂದ್ರೆ ಇನ್ನ ಒಂದ ಸ್ವಲ್ಪ್ ಚೆನ್ನಾಗಿ ಅದು ಹೋದ್ರೆ ಅವ್ನ್ಿಗೆ ಎಲ್ಪ್ ಆಗ್ತಾನೆ ಮುಂದ
ಹ್ಮ ಅಲ್ಪ ಆಗುತ್ತೆನ್ ಗೊತ್ತಾಗಲ್ಲವಲ್ಲ ಮುಂದೆ ಗೊತ್ತಾಗುತ್ತೆ.
ಹಾ ಈಗಿದ್ರೆ ಒಂದ ಚವ ಕಾಣುತ್ತೆ ಬಿಡ್ಬೇಕು ಹಂಗಿಂಗಂತ.
ಹಾ
ಮುಂದೆ ಮುಂದೆ ತಾನೇ ಅನುಭವಿಸ್ತಾನಲೋ
ಹಾ ಅವ್ರ ಇಬ್ರಿದ್ದಾರೆ ಇಬ್ರಗ ಒಬ್ರಗ್ ನೌಕರಿ ಬಂತ ಅಂದ್ರೆ ಏನ ಒಬ್ರ ಕೆಲ್ಸನ ಮಾಡ್ಬೇಕು.
ಹಾ ಬರಬರಿ ಬರಬರಿ ಇಬ್ರದಾಗ ಒಬ್ರನ ಓದತ್ತ.
ಹಾ
ಇಬ್ರು ಓದೋದಐತಪ್ಪ ಅಂದ್ರೆ ಬಾರತ್
ಹಾ
ಹಾ ಹಾ ನೀವು ಹೇಳ್ಬಕ್ ತಾನೇ ಅವ್ನಿಗೆ.